ಹಲೋ
ಏನ್ರೀ ಮಾಡ್ತಾ ಇದ್ದೀರಾ?
ಅದು ನಮ್ಗೆ ಪರೀಕ್ಷೆ ಇದೇ, ನಾವು ಓದ್ಕೊತಾ, ಇದ್ದಿವಿ. .. ನೀವು ಏನ್ ಮಾಡ್ತಾ ಇದ್ದೀರಾ? ... ಏನಿಲ್ಲ ಪರವಾಗಿಲ್ಲ ಹೇಳಿ? ...
ಊಟ ಆಯ್ತಾ? ಭವ್ಯಕ್ಕ, ಸುಮ್ನೆ ಇರಿ, ಊಟ ಆಯ್ತಾ? ..
ಆಯ್ತು ನಿಮ್ದು? ...
ನಮ್ದುನು, ಆಯ್ತು. ..
ಏನ್ ಮಾಡ್ತಿದ್ದೀರಾ? ..
ನಮ್ಗುನು ಪರೀಕ್ಷೆ ಇದೆ ಓದ್ಕೋಬೇಕು. ಇನ್ನ ಓದಕ್ ಕೂತಿಲ್ಲ ಕೂರ್ಬೇಕು ಇವಾಗ. ..
ಹೌದಾ! ಯಾವಾಗ ಪರೀಕ್ಷೆ ಇರೋದು? ..
ನಮ್ಗೆ ಸೋಮವಾರ, ಇತ್ತು ಇವಾಗ ಮಂಗಳವಾರಾಗೆ, ಮುಂದುವರೆದಿದೆ! ..
ಹ್ಮ, ನಾವು ಚಿತ್ರಾನ್ನ ತಿಂದ್ವಿ. ..
ಹ್ಮ್. ... ಮತ್ತೆ? ...
ಯಾರೋ? ಮಾತಾಡ್ತಿದ್ದಾರೆ, ನೀನು, ಗೊತ್ತಾಗ್ಲಿಅನ್ನು. ..
ಒಂದು, ಅಕ್ಕ ಇದ್ದಾರೆ! ಅವರು ಸ್ವಲ್ಪ ಲೂಸ್ ಕೇಸ್, ಇದ್ದಾರೆ. ..
ಹೌದಾ? ...
ಅದಕ್ಕನೆ, ಮಾತಾಡ್ತಾ ಇರ್ತಾರೆ? ಅವರಿಷ್ಟ ಅವರಿಷ್ಟ. .. ಅವರಿಗೆ, ಅವರೇ ಮಾತಾಡ್ಕೊಂಡಿರ್ತಾರೆ, ಏನೇನೋ? ..
ಹ್ಮ್ಮ್. ...
ಮತ್ತೆ, ಇನ್ನೇನು ಸಮಾಚಾರ? ....
ಹೇಳ್ಬೇಕು, ನಿಮ್ಮ್ ಹೆಸರು ಏನೂ, ಅಂತಾನೇ ಹೇಳಿಲ್ಲ ನೀವು? .
ನಮ್ಮ ಹೆಸರು ಮೊನ್ನೆ ಹೇಳಿದ್ದೆ ಅಲ್ರಿ ರಿಯಾ ಅಂತಾ? ...
ಹೌದಲ್ಲ, ಮರ್ತೋಗಿತ್ತು. ... ಹ್ಮ, ಏನ್ರೀ ಸಮಾಚಾರ! ರಿಯಾ, ಅವರೇ, ಏನ್ ತಿಂದ್ರಿ? ....
ನಮಗೂ, ಆಷ್ಟಲ್ನಲ್ಲಿ, ಚಿತ್ರಾನ್ನ ಕೊಟ್ಟರು. ...
ಹ್ಮ್ ನಾಳೆ ಭಾನುವಾರ ಅಲ್ಲ ನೀವು ಎಲ್ಲೂ ಹೋಗಲ್ವಾ ಪ್ರವಾಸ? ..
ನಾಳೆ ಹೋಗ್ತೀವಿ ನಾವು ನಮ್ಮ ತಂಗಿಗೆ! .. ನೋಡ್ಕೊಂಡು, ಬರ್ಬೇಕು! ಅಂದ್ರೆ ಅವ್ರಗೆ ಹೊರ್ಗಡೆ ಬಿಡ್ತಾರೆ. ... ತಿಂಗಳಿಗೆ, ಒಂದ್ಸತಿ. ..
ಹ್ಮ. ...
ಅವರು, ಸ್ನೇಹಿತರ ಜೊತೆ ಅವರು ಬರುತ್ತಾ, ಇದ್ದಾರೆ ನನ್ನ ತಂಗಿಯ ಅವರು. .. ಅವರು, ನಮ್ಮ ಊರಿಂದ ನಮ್ಮಪ್ಪ. ... ಅಮ್ಮ, ಅಜ್ಜಿ, ನಮ್ಮ, ತಂಗಿ, ನಮ್, ಚಿಕ್ಕಪ್ಪ ಮಕ್ಕಳು, ಅವರು, ಬರ್ತಾರೆ. ...
ಹ್ಮ್ಮ್, ಹು. ...
ಮತ್ತೆ, ಇಲ್ಲಿಂದ, ನಾನು ಹೋಗಿ! ಅಲ್ಲಿಂದ, ಅಲ್ಲಿ ದೇವಸ್ಥಾನ, ಹೋಗಿ, ಮತ್ತೆ, ಅಲ್ಲಿ. .. ಸ್ವಲ್ಪ, ಹಾಂಗೆ, ಸಮಯ, ಕಳೆದು ಅವರ ಜೊತೆ? ..
ಹ್ಮ್. ...
ಮತ್ತೆ ತಿನ್ಕೊಂಡು! ಮತ್ತೆ ಬರ್ತೀವಿ. ...
ಹ್ಮ, ಹೌದ! ..
ಹ್ಮ್. ..
ಮತ್ತೆ? ...
ಮತ್ತೆ, ನೀವು ಹೇಳಬೇಕು? ... ನೀವ್ ಎಲ್ಗೂ ಹೋಗಲ್ಲ? ..
ಛೂ, ನಮ್ದು, ಒಂದು? .. ಒಬ್ಬ, ಅಕ್ಕ ಹೇಳಿದಿದ್ದಾರೆ? ನಮ್ಧು, ಮನೆಯದು ಗೃಹ, ಪ್ರವೇಶ ಐತೆ ಬನ್ನಿ ಅಂತ. .. ನಾನು ನಮ ಮ್ಯಾಮ್ ಕಳ್ಸಲ್ಲ ಅಂತ ಹೇಳೆ ಅವಕ್ಕ ಮ್ಯಾಮ್ ಪರ್ಮಿಷನ್ ಕೇಳ್ಕೊಂಡ್ ಬನ್ನಿ ಅಂತ ಹೇಳಿದ್ದಾರೆ
ಹ್ಮ್
ನೋಡ್ಬೇಕು ಹ
ಹ್ಮ್ ನಿಮ್ಮ ಅಕ್ಕ ಅಂದ್ರೆ ನಿಮ್ ಸ್ವಂತ ಅಕ್ಕಾನ
ನಮ ಸ್ವಂತ ಅಕ್ಕ ಏನಲ್ಲ
ಹ್ಮ
ಹಿಂಗೆ ನಮ್ಗೆ ಕಾಲೇಜಲ್ಲಿ ಪರಿಚಯ ಆಗಿರ ಅಕ್ಕ
ಹೊ ಹಂಗೆ
ಇಲ್ಲೇ ಟಿ ಬಿ ಕ್ರಾಸ್ ಗೊತ್ತಾ ಟಿ ಬಿ ಕ್ರಾಸ್ ಆ ಟಿ ಬಿ ಕ್ರಾಸ್ ಹತ್ರ ಅವ್ರ ಮನೆ ಇರೋದು
ಹೌದಾ
ಹೊಸದಾಗಿ ಕಟ್ಟಿದ್ದಾರೆ ಮನೆ
ಹ್ಮ್
ಮತ್ತೆ ಪರೀಕ್ಷೆ ತಯಾರಿ ಎಲ್ಲಾ ಹೆಂಗ ಹೆಂಗ್ ನಡೀತಾ ಇದೆ ನಿಮ್ದು
ಇನ್ನು ನಾನು ಒಂದು ಪ್ರಶ್ನೆನೂ ಓದಿಲ್ರಿ
ಹೌದೇ ಮತ್ತೆ ಮಂಗಳವಾರ ಎಕ್ಸಾಮ್ ಅಂತೀರಾ ಮತ್ತೆ ಯಾವಾಗ ಓತೀರಿ
ಅದೇ ನಾನು ಬರೀ ಮೂರ್ ಮಾಡ್ಯೂಲ್ ಓದ್ಕೊಳ್ಳೋಣ ಅಂತ ಅನ್ಕೋ ಕೊಂಡಿದ್ದೆ ನಿನ್ನೆ ಎರಡು ಮುಗಿಸಬೇಕು ಅಂತ ಅನ್ಕೊಂಡೆ
ಹ್ಮ್
ಆದ್ರೆ ನಾನ್ ನೋಡ್ದ ಸ್ವಲ್ಪ ಇದು ಪ್ರಶ್ನೆಗಳ ನಂಗ ಅರ್ಥಾನೇ ಆಗಿಲ್ಲ ಅಂದ್ರೆ ಅದು ಇಂಟರ್ನಲ್ಸ್ಗು ಓದಿರ್ಲಿಲ್ಲ ಅವು ಅದಕ್ ನಂಗ್ ಸ್ವಲ್ಪ ಲ್ಪ ಬೇಡ ಅನ್ನಿಸ್ತು ಮತ್ತೆ ನಿನ್ನೆ ಓದ್ ಮಧ್ಯಾಹ್ನದಿಂದ ಓದೋಣ ಅಂತ ಅಂದರೆ ಪರೀಕ್ಷೆ ಪೋಸ್ಟ್ ಪೋನ್ ಅಂತ ಗೊತ್ತಾಯ್ತು ಅದಕ್ಕೆ ಮತ್ತೆ
ಹಕ
ಓದ್ಬೇಕು ಅಂತ ಇರೋ ಉತ್ಸಾಹ ಪ್ರೋತ್ಸಾಹ ಎಲ್ಲ ಹೋಗ್ಬಿಡ್ತು
ಹಾ
ಮತ್ತೆ ಇವತ್ತು ನಾಳೆ ನಾಡಿದು ಓದಕೊಳ್ಳೋಣ ಅಂದ್ರೆ ನಮ್ಮ ಅಪ್ಪ ಅವರು ನಾಳೆ ಬಾ ಅಂತ ಅಂದ್ರು
ಮೂರ್ ಮಾಡಿಲ್ ಎಲ್ಲ ಓದಿದೀರೇನಲ್ಲ ಕರೆಕ್ಟ್ ಆಗಿ ಮತ್ತೆ ಇವೆರಡು ಮಾಡಿಲು ಸ್ವಲ್ಪ ಸ್ವಲ್ಪ ಸ್ವಲ್ಪ ಕ್ವಶನ್ಸ್ ಅಷ್ಟೇ ಇರೋದು ಮಾಡಿಲ್ ಪೇಪರ್ ಅಲ್ಲಿ ನೋಡ್ಕೊಂಡು ಮತ್ತೆ ಓದ್ಕೋಬಹುದು ಅಲ್ಲ
ಹ ಅದೇ ನಾನ ಮೊದ್ಲು ಮೂರು ಮಾಡಲ್ ಫುಲ್ ಪ್ರಿಪೇರ್ ಆಗ್ಬಿಟ್ಟು ಮತ್ತೆ ಬೇಕಾದರೆೆ ಎರಡು ಮಾಡಲ್ ನೋಡ್ಕೊಳ್ಳೋಣ ಅಂತ ನೋಡ್ಕೊಳಕ್ ಆಗಿಲ್ಲ ಅಂದ್ರೆ ಎರಡು ಬಿಡೋಣ ಅಂದ್ರೆ ಬಿಡೋದಂದ್ರೆ ಪೂರ್ತಿ ಬಿಡೋದಲ್ಲ ಸ್ವಲ್ಪ ಆದ್ರೂ ನೋಡ್ಕೊಂಡ್ ಹೋಗ್ಬೋದು ಏನಂದ್ರೆ ನಮ್ಗೆ ಬೆಳಗ್ಗೆನೆೇ ಇಟ್ಬಿಟ್ಟಿದ್ದಾರೆ
ಹ್ಮ್ ಹೌದಾ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆಗೆ
ಒಂಬತ್ತಿಂದ ಹನ್ನೆರಡುವರೆಗೆ
ಹ್ಮ್
ನನ್ಗೆ ಕನ್ನಡದೊಂದೇನೇ ಖುಷಿ ಇದೆ ಅದು ಒಂಬತ್ತುವರೆ ಇಂದ ಹತ್ತುವರೆಗೆ ಆಗೋಗುತ್ತೆ ಅನ್ಕೋತನಿ ಹತ್ತುವರೆ ಹ ಹತ್ತುವರೆಗೆಲ್ಲ ಆಗೋಗುತ್ತೆ
ಹೌದಾ
ಹ್ಮ್ ಅದಕ್ಕೆ ಬೇಗ ಬಂದ್ಬಿಡ್ಬಹದು ಅದೊಂದು ಖುಷಿ ಅಷ್ಟೇನ್ ಬೇರೆ ಏನಿಲ್ಲ ಇಲ್ಲೆಲ್ಲಾ ಬೆಳಗ್ಗೆನೆೇ ಇದೆ ಅಲ್ಲ ಮಧ್ಯಾಹ್ನ ಇದ್ದಿದ್ರೆ ಬೆಳಗ್ಗೆ ಸ್ವಲ್ಪ ನೋಡ್ಕೊಂಡ್ಬೋದಾಗಿತ್ತು
ನಮಗೂ ಸಹ ಹಂಗೆ ಇದೆ ಟೈಮ್ ಟೇಬಲ್ ಚೆನ್ನಾಗಿಲ್ಲ
ನಮ್ಮ್ ಅಸ್ಲ್ಕ್ಕ ಒಬ್ರು ಹೇಳ್ತಾರೆ ಬೆಳಗ್ಗೆ ಇರೋದ ಇನ್ನ ಒಳ್ಳೇದಲ್ಲ ರಾತ್ರಿ ಎಲ್ಲ ಟೈಮ್ ಇರುತ್ತೆ ರಾತ್ರಿಯಲ್ಲ ಓದ್ಬೋದು ನೀವು ಅಂತ ಹೇಳ್ತಾರೆ ರಾತ್ರಿ ಎಲ್ಲಾ ಓದ್ ಮಲ್ಕೊಂಡಿರ ಓದಕ್ ಆಗುತ್ತ ಅಂತ ನಾನು ಹೇಳಿದೆ ಮೊದಲೇ ನಂಗೆ ನಿದ್ದೆ ಜಾಸ್ತಿ
ಹ್ಮ್ ಅಷ್ಟೊನ್ ನಿದ್ದೆ ಮಾಡ್ತೀರಾ ನೀವು
ಹ್ಞ ಮತ್ತೆ ಎಷ್ಟು ನಿದ್ದೆ ಅಂದರೆೆ ನಾನ್ ಊಟ ತಿಂದು ಬಂದು ಹೆಂಗೆ ಕೂತಿರ್ತೀನೋ ಆಪೋಸಿಷನಲ್ಲೇನೆ ಮಲ್ಕೊಬಿಟ್ಟಿರ್ತೀನಿ
ಹೌಧಾ ಎಕ್ಸಾಮ್ ಟೈಮ್ ಅಲ್ಲಿ ಸ್ವಲ್ಪ ಏನಾದ್ರು ಚಾಕ್ಲೇಟ್ಸ್ ಅವು ಇರ್ತವ್ ಕಕೊಂಬಂದು ತಿನ್ಕೊಂಡು ತಿಂಡಿ ಸ್ವಲ್ಪ ಕಮ್ಮಿ ಮಾಡ್ಬೇಕು ನೀವು
ನೀವು ಹೇಳಿದ್ದೀರಲ್ಲ ಇದನ್ನೇ ಪಾಲಿಸ್ತೀನಿ ನೋಡಿ
ಹಾ
ನಾವು ಕಾಲೇಜ್ ನಲ್ಲಿ ನಮಗೆ ನಿದ್ದೆ ಬರ್ತಾ ಇತ್ತು ಮ್ಯಾಥ್ಸ್ ಪಿರೀಡ್ ಅಂದ್ರೆನೆ ನಿದ್ದೆ ಬರ್ತಾ ಇತ್ತು ಅವಾಗೆಲ್ಲ ನಾವನ್ಗೆ ಎಲ್ರುೂ ಕೇಳುದು ಚಾಕ್ಲಟ್ ಐತಾ ಚಾಕ್ಲೇಟ್ ಐತ ಚಾಕ್ಲೇಟ್ ಐತ ಅ ತಿಂಡಿ ಎ ಇಟ್ಕೊಂಡಿರೋದು ತಿನ್ನೋದು
ಚಾಕ್ಲೇಟು ಬುಮರು ಏನೇನೋ ಇರುತ್ತಲ್ಲಾ ನಿಮ್ ಏನ್ ಇಷ್ಟ ಬರುತ್ತೆ ತ್ತ ತಗೊಂಬಂದು ತಿನ್ಕೊಂಡು ಸ್ವಲ್ಪ ಹೊತ್ತು ನೈಟ್ ಅಂದ್ರೆ ನೈಟ್ ಫುಲ್ಲ ಏನ್ ಬೇಡ ಒಂದು ಹತ್ ಹನ್ನೊಂದುವರೆ
ಹನ್ನೊಂದ್ ಗಂಟೆ ಲಾಸ್ಟ್ ಅನ್ಕೊಳ್ರಿ ಮ ಮತ್ತೆ ಬೆಳಿಗ್ಗೆ ಬೇಗ ಎದ್ದು ಓದು
ಬೆಳಗ್ಗೆ ಅಂತೂ ಇದ್ದಿದ್ದು ಎದ್ದಳಕ್ಕ ಆಗಲ್ಲ ಬಿಡೆ
ಹ್ಮ
ಅಂದ್ರೆ ಭಯ ಭಕ್ತಿ ಇದ್ರೆ ಎದ್ದೊಳ್ಬೋದು ನಿದ್ದೆ ಬರಲ್ಲ ಅಂತಾರೆ ಆದ್ರೆ ನಂಗ್ ಭಯ ಭಕ್ತಿ ಇಲ್ಲ ಅದಕ್ಕೆ ನಂಗೆ ಬರುತ್ತೆ
ಹ ಹ ಹ್ ಹ ಹೌಧಾ ಯಾಕಿಲ್ಲ ನಿಮ್ ಗೇ ಭಯ ಭಕ್ತಿ
ನಾನ್ ಯಾಕೆ ಭಯ ಪಡ್ಬೇಕೇು ನಾನ್ ಏನನ್ನ ತಪ್ಪ ಮಾಡಿದ್ದನೆ ಅದು ಒಂದು ಇನ್ಸ್ಟಾಗ್ರಾಮ್ ನಲ್ಲಿ ರೀಲ್ ಬರುತ್ ಅಲ್ಲ ನನ್ ತಪ್ಪ ಮಾಡಿದ್ರೆ ಭಯ ಪಡ್ಬೇಕು ನನ್ ತಪ್ಪೇ ಮಾಡಿಲ್ಲ ನನ್ ಭಯ ಯಾಕೆ ಪಡ್ಬೇಕು ಅಂದಂಗೆ
ಆ ಆ ತರ ಭಯ ಪಡೋದೆ ಬೇರೆ ಓದದ್ರಲ್ಲಿ ಹ್ಮ
ಹ್ಞಂ ನಂಗ ಹಂಗೂ ಏನು ಭಯ ಅನ್ಸೋಲ್ಲಲ್ಲ
ಹ್ಮ್ ಮೇಬಿ ನೀವ ಟಾಪರ್ ಪರ್ ಅನ್ಸುತ್ತೆ ಬಿಡ್ರಿ
ಹ್ಮಞೂ ಅದಕ್ಕೆ ನನ್ನ ಟಾಪರ್ ಇಲ್ಲ ಎಂಥದ್ದ ಇಲ್ಲ
ಹ್ಮ ಮತ್ತೆ ಇನ್ನೇನ್ ಅಂತೀರಿ ಯಾವುದೇ ಸಮಾಚಾರ
ನೀವು ಹೇಳೇಬೇಕು ಬರ್ತೀವ್ರ
ಓ ನಮ್ಮ ಹೆಸರು ಇನ್ನೂ ನೆನಪಯ್ತಾ ಮೊನ್ನೆ ಹೇದಿರೋದಲ್ಲ ನಾವು
ಹ್ಮ್ ಅಂದ್ರೆ ನೀವು ಮಾತಾಡೋದು ನಂಗ್ ಇಷ್ಟ ಆಗೋಗಿ ನನ್ ನಿಮ್ಮ ಹೆಸ್ರ ಹಂಗೆ ನೆನ್ಪಿಟ್ಕೊ ಬಿಟ್ಟೆ. ಮತ್ತೆ ನಿಮ್ಗೆ ಕಾಲ್ ಮಾಡಣ ಅಂತಂದ್ರೆ ನೀವು ಫೋನ್ ಪಿಕ್ ಮಾಡ್ತೀ ಇಲ್ಲೋ ಅಂತ ಮಾಡಿಲ್ಲ ಅದಕ್ಕೆ ಮತ್ತ ಮತ್ತು ಇವತ್ತ ಮಾಡ್ದೇ ಏನೋ ಪಿಕ್ ಮಾಡದ್ರಿ.
ಇಲ್ಲ ನಾನ್ ಫ್ರೀಯಾಗೆ ಇರ್ ಇರ್ತೀನಿ ಆತರ ಏನಿಲ್ಲ ನೀವ್ ಯಾವಾಗ ಮಾಡುದ್ರು ನಾನ್ ಕಾಲ್ ರಿಸೀವ್ ಮಾಡ
ಮತ್ ಹಂಗಾದ್ರೆ ಮಾಡ್ತಾನೆ ಇರ್ತೀನಿ ನೋಡ್ರಿ.
ಹ್ಮ
ಮತ್ತೆ ಏನ್ ಇವತ್ತು ನಿಮ್ ಕೊಠಡಿ ಎಲ್ಲ ಫುಲ್ಲು ನಿಶಬ್ದವಾಗೈತೆ.
ಹೂ ಏನಂದ್ರೆ ಎಲ್ಲರ್ಗೂ ಪರೀಕ್ಷೆ ಇದೆಯಲ್ಲಾ
ಹ್ಮ್
ಅದಕ್ಕೆ ಓದ್ಕೋತಾ ಇದ್ದಾರೆ ಇನ್ನೇ ಸ್ವಲ್ಪ ಜನ ಒಂದಕ್ಕ ಎಕ್ಸಾಮ ಬರಯಕ್ ಹೋಗಿದ್ದಾರೆ. ಪರೀಕ್ಷೆ ಲ್ಯಾಬ್ದು ಇನ್ನೊಬ್ಬ್ರು ಮೇಲೆ ಹೋಗಿದಾರೆ ಓದ್ಕೊಳಕ್ಕೆ ಇನ್ನೊಬ್ಬರು ಮಲ್ ಕೊಂಡಿದ್ದಾರೆ ಇನ್ನೊಬ್ರು ಎಲ್ಲಾ ಬಟ್ಟೆ ಹಾಕೊಂಡ್ ನೋಡ್ಕೋ ಇದಾಳೆ ಹೆಂಗಿದಾವೆ ಹಾ ಇನ್ನೊಬ್ರು
ಬರ್ತಾ ಇದ್ದೀರಾ?
ಹ್ಮ ಇನ್ನೇನ ಮಾಡೋದ ಮಾತಾಡ್ಕೊಂಡ ಹಂಗೆ ಅವ್ರ ಅವ್ರ ಏನೇನು ಶೋಕಿ ಮಾಡ್ತಾ ಇದ್ದಾರೆ ಅಂತ ನೋಡ್ತಾ ಇದೀನಿ.
ಹ್ಮ ಮಾತ್ ಎಲ್ಲಾ ಚೆನ್ನಾಗ್ ಮಾತಾಡ್ತೀರಾ ನೀವು.
ನಿಮಗಿಷ್ಟಾ ಆಯ್ತಾ?
ಆ
ನಿಮ್ಗಿಷ್ಟಾ ಆಯ್ತಾ?
ಹ್ಮ್ ನಮ್ಗ ಇಷ್ಟ ಆಯ್ತು ನಿಮ್ಮ ಧ್ವನಿ ಕೂಡ ಚೆನ್ನಾಗಿದೆ.
ಹೌದಾ ಅಂದ್ರೆ ನಾನು ನನ್ ನಾನು ಧ್ವನಿ ಚೆನ್ನಾಗ ಐತೆ ಅಂತ ಒಂದ್ಸತಿ ಏನ್ ಮಾಡಿದ್ದೆ ಅಂದ್ರೆ ನನ್ ನಾನ ಅಷ್ಟ ನಾನೇ ರೆಕಾರ್ಡ್ ಮಾಡ್ಕೊಂಡ ಕೇಳ್ಸ್ಕೊಂಡಿದ್ದೆ.
ಹ್ಮ್
ಅಂದ್ರೆ ನಮ್ಮ ಸರ ಜೊತೆ ನಮ್ಮ ಸರ್ಗ ಅವತ್ತು ನೆಗಡಿ ಇತ್ತು.
ಹಾ
ಸರ್ ಮಾತಾಡದ್ರೆ ನನ್ ನಗು ಬರುತ್ತೆ ನಾನ ಕಾಲ್ ಮಾಡಿದ್ರ ಅವ್ರು ಮಾತ್ ಮಾತಾಡ್ತಾ ಇದ್ರು ನಮ್ ತಂಗಿನ ಸೇರ್ಸ್ಬೇಕು ಅಂತ ಅವ್ರ ಕಾಲೇಜ್ಗೆ. ಅವ್ರು ಮೂಗ ಹಿಂಗ್ ಹಿಂಗ ವರ್ಸ್ಕೊಂತಾ ಇದಾರೆ ನಾನ್ ಅವಾಗ ಅವ್ರ ಜೊತೆ ಮಾತಾಡ್ತಾ ಇರೋದನ್ನ ರೆಕಾರ್ಡ್ ಆತ ಕೊಂಡಿದ್ದೆ ಅವಾಗ ನಂದು ಧ್ವನಿ ಕೇಳಸ್ಕೊಂಡು ನನ್ಗೆ ಒಂದು ಥರ ಅನ್ಬಿಟ್ಟು ಅಯ್ಯ ಥು ಹೆಂಗ್ ಹೆಂಗೆಲ್ಲ ಮಾತಾಡ್ತೀನಿ ನಾನು ಅಂತ ಚೆನ್ನಾಗಿ ಇರ್ಲಿಲ್ಲ ಅವತ್ತೇನ್ ಚೆನ್ನಾಗೆ ಬಂದಿರ್ಲಿಲ್ಲ.
ಹೌದಾ ಇವಾಗ ಚೆನ್ನಾಗ್ ಬರ್ತಾ ಇದೇ ನಿಮ್ಮ್
ಈ ಅವಾಗೂನು ಹಿಂಗೆ ಮಾತಾಡಿದಿ ಅಂದ್ರುನು ಅವಾಗ ಚೆನ್ನಾಗ್ ಬಂದ ಅಂದ್ರೆ ಫೋನಲ್ಲಿ ಚೆನ್ನಾಗಿ ಬರಲ್ಲ ಅಂದ್ರೆ ಫೋನಲ್ಲ ಅಂತೆಲ್ಲ ಚೆನ್ನಾಗಿರಲಿಲ್ಲ. ಕೇಳಿಸ್ಕೊಳ್ಳಕ್ಕೆನೆ ಒಂಥರ ಚೆನ್ನಾಗಿತ್ತ ಇಲ್ಲ್ ಮತ್ತ ಒಂದ್ಸತಿ ನಾನು ರೂಪ ಅಕ್ಕ ಅಂತಿದ್ದಾರೆ ನಮ್ಮ್ ಹಾಸ್ಟೆಲ್ ನಲ್ಲಿ ಅವರು ನಾವಿಬ್ರು ಹಾಡ ಹೇಳಿದ್ರಿ.
ಹೌ
ನಾವ್ ಅದನ್ನ ರೆಕಾರ್ಡ್ ಮಾಡ್ಕೊಂಡಿದ್ರಿ ಅವಬನು ಅಷ್ಟಂಗ ನೀ ಅಂತ ಬರುತ್ತೆ ಅದೇನು ಚೆನ್ನಾಗೆ ಬಂದಿಲ್ಲ
ಹಾ ಹೌದಾ
ಹ್ಮ್
ನನ್ಗ ಏನೋ ಚೆನ್ನಾಗಿದೆ ಅನ್ನಿಸ್ತಾ ಆಯಿತೆ
ಹ್ಮ ಅಂದ್ರೆ ನಿಮ್ ಕಿವಿ ಚೆನ್ನಾಗಾಗಿದೆ ಅಂತ
ಹ್ಮ ಅಂದ್ರೆ ನಿಮ್ ಧ್ವನಿ ಚೆನ್ನಾಗಿಲ್ಲ ಅಂದವ್ರ ಕಿವಿ ಚೆನ್ನಾಗಿಲ್ಲ ಅಂತ ಅರ್ಥಾನ
ಹೆಂಗಂತಲ್ಲ ನಿನ್ನೆ ನಮ್ದು ನಮ್ಗೆ ಇದು ನಮ್ಮ ಮ್ಯಾಮ್ ಕಾಲ್ ಮಾಡಿದ್ರು ಅವರುನು ಹಂಗೆ ಹೇಳಿದ್ರು ಚೆನ್ನಾಗೈತೆ ಅಂತ
ಹೌದಾ ನೀವ ಅಂದ್ರೆ ಫುಲ್ ಮೇಲಿಕ್ ಹೋಗಿರ್
ಹೂ ನನ್ ಫುಲ್ ಹು ಹು ಆ ಕ್ಷಣಕ್ಕೆ ನಾನು ಮೇಲೆ ಹೋಗ್ಬಿಟ್ಟೆ ನಗ್ದಬಿಟ್ಟೆ ನಾನು ಮತ್ತೆ ಅವರು ನನ್ನ ನಗ್ರು
ಹ್ಮ್ ಹ್ಮ ಮತ್ತೆ ಇನ್ನೂ ಮೇಲೆಗ್ ಹೋಗಿರ್ತೀರಾ
ಹ ಅಂದರೆೇ ಅವ ಫುಲಸ್್ಟೆಕ್ ರು ಜಾಸ್ತಿ ಖರಾಬ್ ಅವರು ಅಂತವರು ಚೆನ್ನಾಗ್ ಮಾ ತಪಟ್ಟಿದ ತಕ್ಷಣ ನಾನು ಫುಲ್ ಹ್ಮ ಮೇಲ್ ಮೇಲ್ ಮೇಲೆ ಕೊಟ್ಟೋದೆ ಇಳಿಿಯಕ್ಕನೆ ಸ್ವಲ್ಪ ಜಾಸ್ತಿ ಹೋತು ಬೇಕಾಗಿತು
ಹೌದಾ
ಹ್ಮ್ ಮತ್ತೆ ನಿಮ್ ಜೊತೆ ಮಾತಾಡಿದ ನಂಗೆ ಖುಷಿ ಆಯ್ತು ಬತ ಅವ್ರೇ
ಹಾ ಸರಿರಿ ಯಾದೆ ಮತ್ತ ಇನ್ನೊಂದು ಮತ್ತೊಂದು ಕರೆಯಲ್ಲಿ ಸಿಗೋಣ ಧನ್ಯವಾದಗಳು
ಧನ್ಯವಾದ